ಹಾ ಮತ್ತೇ
ಹಾ ಆರಾಮ ನೋಡ್ರಿ ನೀವು
ಹೂಂ ನಾವ್ ಆರಾಮ್ ಮತ್ ಅಕ್ ನಸ್ಟ ಆಯಿತು
ಹಾ ನಸ್ಟ ಆತ್ರೀ ನಿಮ್ಮದು
ಹೂಂ ನಮ್ದಾಯ್ತು ನೋಡಕ್ಕ
ಹಾ ರೀ
ಹೂ
ನಿಮ್ದು ಡೈಲಿ ರೋಟಿನ್ ಹೇಳ್ರೀ ನಿಮ್ಡಗೇನ ನಾನ್ ಹೇಳ್ತೀನಿ
ಅಲ್ಲ ಅಲ್ಲಕ್ಕ ನಮ್ಮ ಬಾಲಿನೊಡಕ್ಕ ಇವಗಂತೂ ಥ್ರೂ ಪ್ರಸೆಂಟು ತೋರ ಮನೇಲಿದೀವಿ ತೋರಮನೇಲಿ ಏನಿಲ್ಲಾ ಅಕ್ಕ ಬೆಳಗ್ಗೆ ಎದ್ದೇಳದು ಆಶಾವಾ ಎಲ್ಲಾ ಮುಗಿಸ್ಕೊಂಡ್ ಬೆಳಗಿನ ಕಾರ್ಯಗಳೆಲ್ಲ ಮುಗಿಸ್ಕೊಂಡು
ಹೂಂ
ಬ್ರಷ್ ಮಾಡಿ ಟೀ ಕುಡ್ದು ಮಕ್ಕಳಿಗೆಲ್ಲ ಬ್ರಶ್ ಮಾಡ್ಸಿ ಅವರೆಲ್ಲಾ ಫ್ರೆಶ್ ಮಾಡಿ ಅವರಿಗೆ ನಸ್ಟ ಚಾ ಮಾಡ್ತಾ ಇದ್ದು. ಅ ಸ್ಥಾನಾ ಗಿ ಎಲ್ಲಾ ಮುಗಸಿ ಒಬ್ಬವನ ಅಂಗನವಾಡಿಗೆ ಹೋಗತಾನ. ಅವನ ಕಳಸುದು. ಆ ಹೆಣ್ ಹುಡ್ಗೀರ್ನ ಕರ್ಕೊಂಡು ಆಟ ಆಡೋದು. ಅಮೇಲೆ ಮಮ್ಮಿ ಸ್ವಲ್ಪ ಹೆಲ್ಪಿಂಗ್ ಆಗಿ ಪಿಹ್ಹ್ ಬಟ್ಟೆ ಅವನ್ ಎಲ್ಲಾ ವಾಶ್ ಮಾಡುದು.... ಮನಿ ಸ್ವಲ್ಪ ನಿಟ್ ಇಟ್ಕೋ ಅಲ್ದ ಈಗೆಲ್ಲ. ಇದ ಮಾಡ್ತಿವ ಅಕ್ಕಾ. ಅಲ್ಲೆ ನಮ್ಮ ಹಸ್ ಹಶ್ಬೆಂಡ್ ಮನೇಲಿ ಇದ್ರೆ ಟೋಟಲಿ ನಾವ್ ಇಪ್ ಇಪ್ಪತ್ ಜನ ಇರ್ತಿವಕ್ಕಾ. ಇಪ್ಪತ್ ಜನ್ ಅಲ್ಲಿ ಬೆಳ್ಳಿಗೆ ಅಬ್ರ ಅಕ್ಕಾ ಒಬ್ರಬ್ಬ್ ಒಂದ್ ಒಂದ ಕೆಲಸ ಮಾಡ್ತೀವಿ ನನ್ನ ಕೆಲಸ ಅಕ್ಕಾ ಏನಿಲ್ಲ ಬೆಳಿಗ್ಗೆ ಎದ್ಗುಳೆ ಎಲ್ಲಾ ಕಾರ್ಯಗಳ ಮುಗಿಸಿ ಹೊಸಲಿ ತೊಳಿಯೋದು ಕುಕಮಾ ಹಚೋದು ರಂಗ್ ಗೋಲಿ ಹಾಕೋದು ನೀರ್ ತುಂಬೋದು ಬ್ರಶ್ ಮಾಡಿ ಸ್ಥಾನ ಮಾಡಿ ಪೂಜೆದ ಎಲ್ಲಾ ಸಿದ್ಧತೆ ಮಾಡಿ ಮತ್ತೆ ಬ್ರೇಕ್ ಫಾಸ್ಟ್ ಟೀ ರೆಡಿ ಮಾಡೋದ್ ಅಕ್ಕಾ ರೆಡಿ ಮಾಡಿ ಈ ಆಮೇಲೆ ನಮ್ ಮಂನ್ಯೋರೆಲ್ಲ ಆಫೀಸ್ ಹೋಗ್ತಿರ್ತಾರೆ ಒಬ್ರ ಮಾಮ್ ಅ ಡ್ಯೂಟಿಗೆ ಹೋಗ್ತಾ ಇರ್ತಾರಾ ಅವ್ರು ಎಲ್ಲಾ ಅವ್ರಿಗೆ ರೆಡಿ ಮಾಡಿ ಅವ್ರಿಗ್ ಬ್ರೆಕ್ ಫಾಸ್ಟ್ ಹಾಕಿ ಕೊಟ್. ಟ್ಟ ಅವ್ರ್ನ ಕಳ್ಸಿ ಇನ್ನ ನಮ್ಮ ತಾತ ಅಮ್ಮಾವರು ಎಲ್ಲರು ಹೊಲಕ್ ಹೋಗಿರತಾರ ಅಕ್ಕಾ ನಾವ್ ರೈತ್ರೆ.
ಅವರು ಹತ್ತು ಹತ್ತು ವರೆ ಬರುತ್ತಾರೆ ಅವರು ಬಂದ್ಮೇಲೆ ಅವರಿಗೆಲ್ಲ ಆ ಕೊಟ್ಟು ಅವರ ಆದ ಮೇಲೆ ಪ್ರಿಪರೇಷನ್ ಅದ್ನೇಲ್ಲ ವಾಶ್ ಮಾಡೋ ಹೂತ್ತಿಗೆ
ಹ್ಮ
ಮತ್ತೆ ಇವನಂಗಾದ ಈ ಅದು ಮತ್ತೆ ಫ್ರೆಶ್ ಅಪ್ ಆಗ್ಬೇಕು ಮತ್ತೆಲ್ಲ ಇದು ಮಾಡಿ ಮತ್ತೆ ಡಿನ್ನರ್ ರೆಡಿ ಆಗೋದು ಇದೇ ನಮ್ ಕೈಯಲ್ಲಿರೋದು
ಹೌದ್ರೀ ಹ್ಮ್ ನಿಮ್ಮ ಅಸ್ಟಲ್ಲ ನಾನು ಸಲ್ಪ ಮಾಡುತೇನೆ ಮುಂಜಾನೆ ನಾಲ್ಕ ಗಂಟೆ ನಾಲ್ಕು ವರೆ ಹೈದು ಹೇಳ್ತೀನಿ ನೋಡ್ರಿ ಎದ್ದಿ ಸ್ವಲ್ಪ ಸ್ವಲ್ಪ ಕುಂತಿರ್ತೀನಿ ಸ್ವಲ್ಪ ಕುಂತು ಮೆಡಿಟೇಶನ್ ಮಾಡುತ್ತೇನೆ ಮಾಡಿ ಆಮೇಲೆ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಕಷಾಯೆಲ್ಲ ಹೊಡೆದಿ ಹ್ಮ ಕಿಚನ್ ಎಲ್ಲಾ ಸ್ವಚ್ಛ ಮಾಡಿ ಆಮೇಲೆ ಸ್ನಾನಕ್ಕೆ ಸ್ನಾನಕ್ಕೆ ಹೋಗ್ ಬಂದ್ಮೇಲೆ ದೇವರು ಪೂಜೆ ಮಾಡಿ ಟೆಂಪಲ್ ಹೋಗ್ ಬರ್ತೀನಿ ಡೈಲಿ ಮಹದೇವನ ಟೆಂಪಲ್ ಇದೆ ಅಲ್ಲಿ ಹೋಗಲ್ಲ ಪೂಜೆ ಮುಗಿಸಿಕೊಂಡು ಮನೆಗೆ ಬಂದು ನಾಷ್ಟಕ್ಕೆಲ್ಲ ರೆಡಿ ಮಾಡ್ತೀನಿ ಹ್ಮ್ ಮಾಡಿ ನಷ್ಟ ಅಂದ್ರ ನಂಬದೆಲ್ಲ ಊಟ ನಾ ಇರ್ತದ ಹು ಹೂ ಹಾ ಯೂ ಊಟ ಮಾಡ್ದೆ ಅಡುಗೆ ಮಾಡ್ಟ್ನಿಲ್ಲ ಮಾಡಿ ಆಮೇಲೆ ಇಬ್ರು ಸೇರಿ ಊಟ ಮಾಡ್ತೀವಿ ನಾನು ನಮ್ಮ ಮನೇರು ಊಟ ಮಾಡಿದ ಮೀ ಈವಾಗ್ಲೇ ಬಟ್ಟೆ ತೊಳೆಯುದು ಆಮೇಲೇ ಬಾ ಪಾ ತ್ರೆ ತೊಳೆಯದು ಮುಗ್ಸಿ ಮೊಬೈಲ್ ನೋಡ್ತೀನಿ ಹಾ ಹಾ ಮೊಬೈಲ್ ನೋ ಇವೆಲ್ಲ ಯಲ್ಲಿ ಮನಸು ಬರ್ತಡೇ ಅಂದ್ರ ಫೋಟೋ ಎಡಿಟಿಂಗ್ ಏನಾದ್ರು ಇದ್ರ ಅದು ಹೋಗ್ತೀನಿ ಇಲ್ಲ ಏನು ಇದ್ದಿದಿ ಇಲ್ಲ ಅಂದ್ರ ಸಲ್ಪ ಮಣಿ ಏನಾರ ಕ್ಲೀನ್ ಮಾಡ್ಬೇಮು ಅನ್ಸಿಡ್ರ ಅದು ಮಾಡ್ತೀನಿ ಅದ್ಕ ಮನಸು ಈ ದ್ದಿಲ್ಲ ದಿಲ್ಲ ಅಂದ್ರ ಸ್ವಿಚಿಂಗ್ ಮಡ್ಕೋ ತ ಕುರ್ತೀನಿ ಹಾ ಇದು ಕರೆ ಸ್ವಿಚಿಂಗ್ ಗೆ ಮಾಡೋಕೆ ಆಮೇಲೆ ಸದು ಸಲ್ಪ ಮುಢಏ ಲ್ಲಾ ಸಾರಿ ಅದ್ಮೇಲ್ ಮನಿ ಕ್ಲೀನ್ ಮಾಡ್ತೀನಿ ಆಮೇಲೆ ಮಧ್ಯನಾ ಅವ್ರ್ ಬರ್ತಾರೆ ಮದ್ಯಾಹ್ನ ಮಾ ಮುಂಜಾಲೆ ಮಾಡಿದ್ದೂ ಊಟ ಏನು ಏನರ ಮಾಡದು ಇತ್ತ ಅಂದ್ರ ಮಾಡಿರ್ತೀನಿ ಬಿಸೆದು ಬೇ ಅವ್ರ್ ಬಾರೋ ಟೈಮ್ ನೆಗೆ ಮಾಡ್ತೀನಿ
ಹು
ಹ್ಮ್ಮ್ ಮಾಡಿ ಇಬ್ರು ಸೇರಿ ಊಟ ಮಾಡ್ತೆವು ಹ್ಮ್ಮ್ ಮಾಡಿ ಆಯ್ತು ಅವ್ರು ಹ್ಮ್ಮ್ ರೆಸ್ಟ್ ಮಾಡಿದ್ರ ಮಾಡ್ತ್ರ್ರ ಇಲ್ಲ ಅಂದ್ರ ಕೆಲಸ ಅದ ಹೋಗ್ತೀನಿ ಜಲ್ದಿನ ಅಂತ ಹೊಕ್ಕರ ಅವರು ಹೋಗಿರ್ತಾರ ಅರ್ಧ ತಾಸದು ಕುಂದುರ್ತೀನಿ ನಾ ಹಂಗೆ ಊಟ ಮಾಡೋಣ ಹಂಗೆ ಕೆಲಸ ಮಾಡಲ್ಲ ಅದೊಂದು ಪ್ರಾಬ್ಲಮ್ ನಂದು ಆಯ್ತು ಕುಂತ್ ಆಮೇಲೆ ಸ್ವಲ್ಪ ಏನಾದ್ರೂ ಕೆಲಸ ಮಾಡ್ತೀನಿ ಅಂದ್ರೆ ಹೊಲದ್ದು ಇಲ್ಲ ಬಟ್ಟೆ ಒಣಗಿದ್ದು ಎಲ್ಲ ತೆಗೆದಿಡುವುದು
ನಮ್ಮನೆಯಲ್ಲ ದೊಡ್ಡದಿದೆ ಹಂಗಾಗಿ ಎಲ್ಲಾ ಸ್ವಚ್ಛ ಮಾಡ್ಕೊಳ್ಳೋದು ಏನಂದ್ರೆ ಅದೇನ್ ಸ್ವಲ್ಪ ಏನಾರ ಆಗಿತ್ತಂದ್ರೆ ಅದಕ್ಕೆಲ್ಲ ರಿಪೇರಿ ಮಾಡೋದು ಹೀಗೆನರ ಮಾಡ್ತಾ ಇರ್ತೀನಿ ಒಂದೊಂದು ಕೆಲಸ ಅವೆಲ್ಲ ಆದ್ಮೇಲೆ ಇವನಿಂಗ ಎಲ್ಲ ಕಸ ಹುಡುಗಿ ಮಾಡೋ ಟೆರೆಗೆ ಟ್ಯೂಷನ್ ಹುಡುಗ್ರು ಬರುತ್ತಾವ ಓಕೆ ಅವುಕ್ಕೆ ಟ್ಯೂಷನ್ ಹೇಳ್ತೀನಿ ಎಷ್ಟು ಐದು ಐದುವರೆ ಯಿಂದ ಏಳು ಗಂಟೆ ತನ ಹೇಳ್ತೀನಿ
ಎರಡು ತಾಸು ಹೇಳುತ್ತೀರಿ ಏನಕ್ಕ ಇದು ಮಷೀನ್ ಅಂದ್ರೆ ಮಷೀನ್ ಮೇಲೆ ಕೂತುವರ್ ಕೈ ಕೆಲಸ ಹ್ಯಾಂಡ್ ವರ್ಕ್ ಮಾಡ್ತೀರ
ಯಾಡ್ದು ಎರಡು ಯಾವದ್ದು ನನಗೆ ಯಾವದ ಮನಸ್ಸು ಬರುತ್ತೋ ಅಂದ್ರೆ ಅದು ಕದಿತಂದ್ರೆ ಅವರೇ ನನಗೂ ಬ್ಲೌಸಸ್ ಇದ್ದು ಅಂದರೆ
ಅವನ್ನೆಲ್ಲಾ ಹೋಗಿ ಸಿಟಿಯಲ್ಲಿ ಹೋಗಿ ತಗೊಂಡ್ ಬರ್ತೀರಾ ಏನಕ್ಕ ಸ್ಟಿಚಸ್ ಗೆ ಏನಾದರೂ ಬೇಕಿದ್ ಕಾಯ್ದು ತ್ಮ ಅಂದ್ರೆ ಹ್ಯಾಂಡ್ ಎರಾಂಕ್ ಮಾಡ್ತಾ ತರ್ತೀರಿ ಅಲಾ ಅಕ್ಕಾ ಡಿಸೈನ್ ಏನಾದ್ರು ನೀವ್ ಹಾಕುತೀರಾ
ಹ್ಮ್ಮ್ ಅಂದ್ರ ಅಕಿ ಅಕಿ ಕ ಹೇಳ್ಕೊಡ್ತೀಲಾ ಹೆಂಗ ಹಾಕೋಬೇಕು ಅಂತ ಹೇಳಿ
ಹ್ಮ್
ಹ್ಮ್ ಅದು ನಾವೇ ಹಾಕುತೀವಿ ಡಿಸೈನ್ಸ
ಹಾ ಡಿಸೈನ್ ಹಾಕಿದ್ಮೇಲೇ ನೀವ್ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀರಾ
ಹ್ಮ್ ಹೌದು
ಹು ಏ ಬ್ಲೌಸ್ಪೀಸ್ ಕಟ್ ಮಾಫಿ ಹಾಕ್ತಾರಲ್ಲ ಅಕ್ಕಾ ಹಾಯರ ಏನ್ ಕಟ್ ಮಾಡಿ ಹಾಕ್ತಿರಾ
ಹ್ಮ್ ಅಂದ್ರೆ ತಿಳಿಲ್ಲ ನಾ
ಅಕ್ಕಾ ಈವಾಗ ಬ್ಲೌಸ್ ಪೀಸ್ ಇರ್ತೇತಿ ಅಲ್ಲ ಫುಲ್ಲೂ
ಹ್ಮ್ ಹ್ಮ್
ಈಗ ಯಾರದ್ರು ಕಸ್ಟಮೆರ್ಸ್ ನಿಮಗೆ ಬ್ಲೂಸ್ಪಿಸ್ ಕೊಟ್ಟಿರ್ತಾರ ಅಲ್ಲ ಅದ್ನ ಕಟ್ ಮಾಡೋಕೆ ಅಂದ್ರೆ ನೀವು ಸ್ಟಿಚ್ ಹೋಳಿತಿರಲ್ಲ ಹಾ ಅಕ್ಕಾ
ನಾವೇನ್ ರ ಅರಿ ವರ್ಕಆಡೋದು ಈತ ಅಂದ್ರ ಬ್ಲೌಸ್ ಕಗ್ ಮಾಫಿಡೆ ಮೇಲೆ ಮಾಡಾಕ ಬರಲ್ಲ ರೀ ನಾವ್ ಪುರ ಬ್ಲೌಸ್ ತ್ರೆ ಮಾರ್ಕ ಮಾಡ್ಕೊದ್ದು ಎಲ್ಲಾ ಹಿಂಗ ಅದು ಕೋ ಕೊಳಿಂದ ಮರ್ಕು ಅದು ಕೊಂಡೆ ಅದು ಮಾಡಿ ಅಮೇಲೆ ಕಟ್ ಮಾಡಬೋದು ಕರೆ ಅದು ಕಟ್ ಮಾಡಿದ್ದೂ ಹಾಕ್ಬೋದು ಅದ್ರೆ ಅದು ತಾಯಿತಗಿ ಕೂರಲ್ಲ ಅದ್ರ ಮೇಲೆ
ಹ ಅಕಾ
ಕಟ್ ಮಾಡಿ ಮಾ
ಹಾ ಫುಲ್ ಇರುವಾಗಿ ನಿಮಗೆ ಯವ ಯಾವ ಡಿಸೈನ್ ಬೇಕು ಏನ್ ಏನ್ ಬೇಕು ಎಲ್ಲಾ ಅದ್ಕಕಾ ಹಾಕ್ಕುಂಡು ನಡ್ತೀರಿ ಏನ್ ಅಕ್ಕಾ
ಹೌದ್ರಿ
ಹ್ಮ್ ಇಲ್ಲಾ ಅಕ್ಕಾ ಅದ್ರ ಬಗ್ಗೆ ಅಷ್ಟು ಗೊತ್ತಿದಿಲ್ಲ ಅಲ್ಲ ಅದ್ಕ ಕೇ
ಹಾ ಹಾ ಇಲ್ಲ ಕಟ್ ಮಾಡ್ ಮಾಡೋಕ್ ಬರ್ಲ ಹಂಗೆ ಬ್ಲೌಸ್ ಹಂಗೆ ಹಂಗೆ ಟೈಪ್ ಮಾಡೋದು ಸ್ಟ್ಯಾಂಡ್ ಇರುತ್ತಲ್ಲ ಅದುರ್ ಮೄಗ ಮಾಡಿ ಅಮೇಲೆ ವರ್ಕ ಮಾಡಿ ಅಮೇಲೆ ಹಾ ಅಮೇಲೆ ಕಟ್ ಮಾಡ್ಬೇಕು
ಹಾ ಅಂದ್ರೆ ಸಯ್ಕಾಲೆನಾರು ಮತ್ ಮತ್ತೆ ಮೆಡಿಟೇಶನ್ ಮಾಡ್ತತಿರನ್ ಅಕ್ಕ
ಹಾ ಅವ್ರೇಲ್ಲಾ ಹುಡ್ಗ್ರು ಹೋಮ್ ಮ್ಯಾಲ ಸ್ವಲ್ಪ ತೆರೆಸ್ ಹೋಗ್ತಿನ್ ರೀ ಒಂದ್ ಅರ್ಧ ಗಂಟ ಮೆಡಿಟೇಶನ್ ಅಮೇಲ್ ಮಾಡ್ತೀನಿ ಡ್ತಿನಿ
ಹ ಆರೋಗ್ಯಗ್ ಚೆಲುವಿಗೆ ಬಿಡಕ್ಕ ನಮ್ ಮನ್ಸನ್ ಶಾಂತ್ವಾಗ್ ಇರ್ತಾತಿ ಸಡನ್ಲಿ ಯಾವ್ದು ಕೋಪ ಬರಲ್ಲ
ಹ್ಹೌದ್ರಿ
ನೀವ್ ಜಾಸ್ತಿ ಕೋಪ ಇಲ್ಲ ಸತ್ತ
ಹಾ ನೀವ್ ಲೂಜ್ ನಾವೇನ್ ನನ್ ಅಂದ್ರು ಸ್ವಲ್ಪ ಬಾಳ ಇದ್ ತೂಕ ಓವರ್ ಇತ್ ಅದು ಹ್ ಈಗ ಸ್ವಲ್ಪ ಮೆಡಿಟೇಟ್ ಟೇಶನ್ ಮಾಡಿ ಮತ್ ಯೋಗ ದೂ ಮಾಡಿ ಸ್ವಲ್ಪ ಈಗ ಒಂದ್ ಲೆವಲಿಗ್ ಬದ್ದು
ಹಾ..
ಹೂಃ
ಹ್ಹ
ಅಂದ್ರ ಜಾಸ್ತಿ ಜಗಳ ಗಳ್ ಆಗಿಲ್ಲ ಇದುರ್ಲಿ ಅಂತ ಸೋ ಹೋಗ್ಲಿ ಅಂತ ಹತ್ ದಾಡಗ್ ಕಿರ್ ಕಿರಿ ಅನ್ನುಸ್ ಬಿಡ್ತು ನನ್ಗೆ ಮಾಡಕ್ ಹೂ ಹೌದು ಹಾ ನನ್ ತಪ್ಪಾಗದ್ ಒಕೆ ಅಂದ್ಬಟ್ಟೇ ಅಂನ್ದ್ರ ಆಯ್ತ ಅವ್ರ ಮುಂದುಕ್ಕೇ ಮಾತಾಡೂಕೆ ಆಗಲ್ಲ ಹ್
ಹೂ ಹೂ
ಜಗಳನು ಬರಲ್ಲ ಹ್ಹ ಹೂಂ
ಹೂ ಅದ್ ಚಲೋ ಬಿಡಕ್ಕ ಅಂದ್ರ ಮೇಡಿಟೇಶನ್ನೂ ಅದುನ್ನ ಮಾಡುದ್ರಿಂದ ಅರೋಗ್. ಕೆನೆ ಚೊಲೋ. ನಮಗೆ ಒಳ್ಳೆ ವಿಶ್ರಾಂತಿ ಸಿಗುತ್. ತದ. ಹು ಎಲ್ಲಾ ಸಿದ್ಕೆ. ದಲ್ಲ.
ಬಂಧುಲೇನ್ನ ನಿಮ್ ಮಗ್.
ಹ್ಮ್ ಬಂದ್ಲಾ ಕ್. ಕ್ಕ ಅವ್ಳ ಕಲ್ಸಿಗ್ ಹೋಗಿದ್ರಲ್ಲ.
ಹಾ ಹಾ.
ಒಳ್ಳೆ ನಿಧಿ ಟೈಮ್ ಆತು. ಕರ್ಕೋದ್ದು ಬಂದ್ರ ಅದಿಕ್ಕೆ.
ಹ್ಮ್
ಹಾ
ನಮಗೀಗ ಎಲ್ಲಾ ಮೆಡಿ. ಪೆಸನ್ ಅದೆಲ್ಲ ಮಾಡುದಾ ಆಗಲ್ಲ.
ನಮ್ಗೆಲ್ಲಾ ಅಕ್ಕಾ ಅವಗೆ ಕಾಲೇಜು ಟೈಮ್. ಮಲ್ಲಿ ವಾಕಿಂಗ್ ಅದೆಲ್ಲ ಮಾಡ್ ಈದ್ವಿ ಇದ್ ಮ್ಯಾರೇಜ್. ರೇತು ಮ್ಯಾರೇಜ್ ಆಯ್ತು ಅಡಿಗಳೇ ಸಾಡೆನ್ಲಯ್ ಇದ್ದಾಳೆ. ಮಕ್ಳು ಆಯ್ತು ಇವಗೇನೆಲ್ಲ. ಕ ಏನ್ ಒಂದ್ ವರ್ಷ ಇನ್ ಒಂದ್ ವರ್ಷ ಆದ್ಮೇಲೆ. ಕಂಟಿನ್ಯೂಸ್ ಮಾಡ್ತಿರ.
ಮಾಡಿಟೇಶನ್ ಆಗ್ಲಿಕ ಆದ್ರೂನು ಅವ್ರ್ಗೆ ತಗೋದೇನಾ ಯೋಗ ಅದು ಸಲ್ಪ ಮಾಡ್ರಿ ಅದ್ರಾ ಹೆಲ್ತ್ ಬೇಡ ಇಂಪಾರ್ಟೆಂಟ್ ಅದ ಅಲಾ ನಿಮ್ ಹೆಲ್ತ್.
ಹ್ಮ್ಮ್ ಅಕ್ಕಾ ಹೀಅಲ್ಥ್ಯ್ ಪುಂಡು ಎಲ್ಲಾ. ನಮಗೂ ಇಂಪಾರ್ಟೆಂಟ್ ಮಕ್ಕಳಿ ಗೆ ಅಲ್ಲ ಇಂಪಾರ್ಟೆಂಟ್.
ಹ್ಮ್ಮ್ ಮಕ್ಕಳಿಗೆ ಎಂಗೊ ಕಾಜು ಮಾಡ್. ಟಿವಿ ನಾವು ಹೇಳದಿ ಇರ್ಲಿ ನಾವು. ಹೆಲ್ತ್ ಎರದೇ ಇರ್ಲಿ. ಆದ್ರು ನಮ್. ಕಾಳ್ಜಿನು ತಗೋಬೇಕ್ ಅತುನು
ಹ್ಮ್ಮ್ಹಾ
ಹ್ಮ್ಮ ಬಾರಿ ಮಕ್ಕಳ್ದ್ ಮಕ್ಕಳ್ದ್ದೇ ಮಾಡು ಗೊತ್ ಗೊತ್ ಪ್ರಾ ನಂ ನನ್ ನಾವು ಹೆಲ್ತಿ ಅಗ್ ಇದ್ದ್ ಅವ್ಕೂ ನೋಡ್ಕೊಳ್ಲಡ್ ಅಥ ಇಲ್ಲ ನಾವೇ ಅರಮ್ ತಪ್ ಹೋದ್ರ ಮಾತ್ ಅವರಿಗ್ ನೋಡ್ಬಿಕ್ ಹೆಂಗಾ
ಹೂಮ್ ಹುಹ್ ಹೌದ್ ಅಕ್ಕ ಸರಿ ಅಕ್ಕ ಮಾತ್ ತೇಶು ಹ್ಮ್ಮ್
ಆಯ್ತ್ರಿ ಏನ್ರೀ
ಅಯ್